ಶೋಭಾಟ ಹಲೋ ಮೇಡಮ್ ಹೇಳಿ
ಹಾ ಎನ್
ಹೇಳ್ಬೇಕು ಮೇಡಮ್ ನಿಮ್ಮ ವಾಯ್ಸ್ ಅಲೋ ಅಂದ್ರೆ ಏನೋ ಒಂಥರ ಮೇಡಮ್ ಅಯ್ಯಪ್ಪ ಅದ ಏನು ನಿಮ್ಮ್ ವಾಯ್ಸ ಅಲ್ಲಿ ಇದೆಯ ಗೊತ್ತ ಗತ್ತು ಗಮ್ಮತ್ತು ಮೇಡಮ್ ನಿಮ್ ವಾಯ್ಸು
ನನ್ ಮನಸೇ ಗಪ್ತ ಗಮ್ಮತ್ ಮಿಡಮತ್
ಏ ಬಿಡಿ ಬಿಡಿ ಬಿಡಿ ತುಂಬಾ ಕಾಮಿಡಿ ಮಾಡ್ತರ
ಕಾಮಿಡಿ ಹೌದು ಕಾಮಿಡಿ
ಪ್ರೀತು ಹೋಗೋಗ ಹೇಳಿ ಮತ್ತೆ ಏನ್ ಸಮಾಚಾರ ನಮ ಮಗನ್ ಹೋಗು ಅಂತಿದೀನಿ ಹೋಗಲ್ಲ ಅಂತಾನೆ ಏನ್ ಮಾಡೋದು
ಸಾಧ್ಯ್ಯಾಡ್ ಕಳಸ್ರಿ ಎರಡುುವದೆ ಬಿಟ್ಟು ಕಳ್ಸಾಯ್ತು
ಮತ್ತೇನ್ ಮೇಡಮ್ ಸಮಮಾಚಾರ ಏನ್ ಮಾಡ್ತಿದ್ರಿ
ಮಲ್ಕೊಬಿಡ್ಬಕ್ ಇವಾಗ ಮನೆಗ್ ಕೆಲ್ಸ ಮಾಡಿ ಮಾಡಿ ಸಾಕಾಗ ಹೋಗಿದಿ
ಚೆನ್ನಾಗ ನಿದ್ದೆ ಮಾಡಿ ಆರೋಗ್ಯಕ್ಕೆ ಒಡ್ಳ್ಳೇದು
ಹ್ಮ್ ರಾತ್ರಿ ಲೇಟಗ ಮಲ್ಕೊಬಿಟ್ನಾ ಮೂರ್ ಗಂಟೆಗೆ
ಓ ಬಿಸ್ನೆಸ್ ಚೋರ ಹಾಗಾದ್ರೆ
ವಟೆಪಡ
ಹ ಹ್ಮ
ಮಾಡಲೇಬೇಕಲ್ಲ ಏನು ಮಾಡ್ತೀವಿ ಏನು ಬಿಸ್ನೆಸ್ ಇಲ್ಲ ಎಂಥದ್ದೂ ಇಲ್ಲ ಹ
ಮಾಡ್ಬೇಕಲ್ಲ ಮಟ್ಟೆ ಪಡಿ ನಮ್ಮ್ ಮನೆಯವ್ ಬೇರೆ ಬಂದಿರ್ಲಿಲ್ಲ ನಿದ್ದೆ ಬರ್ತಿರ್ಲಿಲ್ಲ ಸುಮ್ನೆ ಮೊಬೈಲ್ ನೋಡ್ಕೊಂಡ್ ಹೆಂಗ ಸುನೆ ಟೈಮ್ ಪಾಸ್ ಮಾಡದು
ಹೌದಾ
ನೀವ ಎಷ್ಟತಿ ಮಲ್ಕೊಂಡ್ರಿ
ನಾನು ಒಂದು್ ಗಂಟೆ ೆ ಆಗಿತ್ತು ಮೇಡ್ ಮಕ ಮತ್ತೆ ಸಾಂಬಾರಸ್ಕೊಂಬರು
ಮತ್ತೆ ಹೇಳ್ಬೇಕು
ಎಲ್ಲೆಲ್ಲಿ ಟ್ರಿಪ್ ಹೋದ್ರಿ
ಏ ಟ್ರಿಪ್ ಎಲ್ಲ ಎಲ್ಲಿ ಹೋಗಲ್ಲ ಮೇಡಮ್್ರ ನಾವು
ಹ್ಮ
ಇಲ್ಲೆಲ್ಲಾ ಹತ್ತ ಹತ್ರ ಅಡ್ಡಾಡ್ತೀವಿ
ಹ್ಮ್
ಅವ್ರನ್ನ ಹಾಸ್ಟೆಲ್ ಇದೆಲ್ಲ ಅಲ್ಲಿಗೆ ಹೋದ್ರೆ ಎಷ್ಟು ಸಮಾಧಾನ ಆಗುತ್ತೆ ನನಗೆ ಮತ್ತೆ ನಾಳೆ ಹೋಗ್ಬೇಕು ನಾಳೆ ಮತ್ತೆ ನಾಲ್ಕ್ ಗಂಟೆಗೆ ಹೊಳ್ತೀವಿ
ಹೌದಾ ಏನ್ ಮಗನ್ ನೋಡಪ್ಪ ಹ್ಮ ಹ
ಹ್ಮ್
ಹ ಹ್ಮ ಹೌದಾ
ನಾನ್ ವೆಜ್ ತಿನ್ಿಸಬಿಟ್ಟು ಬರ್ಬೇಕು ನನ್ ಮಗನ ಕಡೆಗೆ ಮನಸ್ಸು ನನಗೆ
ಹ್ಮ
ಇವತ್ತು ಹೋಗನಂತ ಮಾಡ್ತನಿ ನೋಡ್ಬೇಕು ಅವ್ನ್ ಫೋನ್ ಮಾಡಿದ್ರು ಒಳ್ಳದ ಅವ್ನ್ ಯಾವಾಗ ಫೋನ್ ಮಾಡ್ತಾ ನಾವ ಒಳ್ತಿರದ ನಾವ್ ಬಾರಮ್ಮ ನೋಡಂಗ ಐತಿ ಅಂದ್ರೆ ನೋಡಂಗಗತೆ ಅಂದ್ರೆ ಹೊಳ್ಬಿಡ್ತೀ
ಹ್ಮ್ ಅಲ್ಲಿ ಫೋನ್ ಮಾಡ ಆಪ್ಷನ್ಸ್ ಇರುತ್ತಾ
ಹಾ ಇದದೆ ಆದ್ರೆ ಅಗ್ಲೆಲ್ಲ ಮಾಡಂಗಿಲ್ಲ ವಾಡಂದಿದೆ
ಏನೋ ಎಮರ್ಜೆನ್ಸಿ ಮಾಡ್ಬಹದು ಅಗ್ಲೆಲ್ಲಾ ನಮ್ಮ ಮಗನ ನೋಡಂಗ ಆಯ್ತ ತಿ ಕೊಡ್ರಿ ಅಂದ್ರ ಕೊಡಲ್ಲ ಅವ್ರು
ಹೇಳಕ್ಕ ಹ ಬಂದೆ ಬಂದೆ ಇಲ್ಲ್ ಹ್ಮ
ನನ್ ಮಗ ನೋಡಂಗ ಆಗೈತಿ ಬೇರಕ ಸ್ನಾನ ಮಾಡ ತಾ ನ ಹ್ಮ ವಾಡ ಪಕ್ಷೆನ ವರಲ್ಲಣ ಪಚಿನ
ಶೋಭ ಹ್ಮ್ ಮತ್ತೆ ಹ್ಮ
ಅದ್ರೆ ಚೆನ್ನ ಒಂದ್ ಪಾತ್ರೆ ಕಾಯಕೊಂಡುಳ್ಕ ಹಾ ಹೇಳಿ ಮೇಡಮ್
ಹ ಜಾನದೆಲ್ಲ ದೋಡಂಗಯತ ಓ ದೇವರನ್ನ ಯಾರ್ ಸತಿ ಕೇಳಿದ್ ನಾವು ಪ್ರೀತ ನೋಡಂಗ ಆಯ್ತು ಉಂಟು ಮೇಡಮ್ ಹೇಳಿ
ಮತ್ತೇನ್ ಮೇಡಮ್ರೀ ಸಂಚಾರ
ಪ್ರೀತ ನೋಡಂಗ ಆಯ್ತಲ್ವಾ ಮೇಡಮ್
ಆ
ಜನುಗೆ
ಆ
ಪ್ರೀತಿ ನೋಡಂಗ ಆಗತ್ತ ಅಲ್ವಾ
ಹೌದು
ಹ್ಮ್ ಹೇಳ್ತಿದ್ದೀನಿ ಕೇಳ್ತೀರ ಹಾ
ಅವ್ಳಿಗೆ ಇಷ್ಟ ಅವನು ಅಂದ್ರೆ ಹ್ಮ್
ಮತ್ತೇನ್ ಮೇಡಮ್ ಸಮಾಚಾರ
ಏ ಹಳ್ಬೇಕ ಮೇಡ ಮನ ಏ ಮಾಡ್ತಿದರ
ಹ್ಮ
ಏ ನೀವ್ ಫ್ರೆಂಡ್ ಮನೆಗ್ ಹೋಗ್ತೀರಾ ನಿಮ್ ಫ್ರೆಂಡ್ ಮನೆಗ್ ಹೋಗ್ತೀರಾ ಅಂದ
ಫೋನ್ ಮಾಡಿದ್ರು
ಹಾ
ಹ್ಮ್ ಬಂದು ಊಗ್ ಹೋಗ್ತೀನಿ ನಾಲ್ಕ್ ಗಂಟು
ಊರ್ ಹೋಗ್ತ ಇದೀರಾ
ಹಂಟಾ ಕ್ಕ ಕೊಡತ ಮತ್ತೆ ಏನ್ ಸಮಾರಿಗೆ ನಾನ್ ಇವಾಗ ಎ ಹೇಳಿ ಅಂತ ಮೇಡಮ್
ಹ್ಮ್
ಹ್ಮ ಒಂದ ಕೊಡ್ ಹ್ಮ್ ಕೊಟ್ಟ ಇಲ್ಲ ನ ಅದೇ ಅಲ್ಲ ನಿಮ್ದ ಆಾಯ್ತಾ ಮಾಡ ಹ್ಮ್ ಏನ್ ಮಾಡಡ್ತಿದ್್ರಿ ನಿಮೇನ ಗಾಡಿ ಹಾ ಹಾ ಹಾ ಮತ್ತೆಗ ಹೇಳ್ಬೇಕು ಹ ಮೇಡಮ್ ಹೇಳಿ
ನೀವ ಯಾರ್ ತಗಲ್ಲ ಮಾತಾಡ್ತಿದ್ದೀರಾ
ಇಲ್ಲ ಹೇಳಿ ಹೇಳಿ ನಿಮ್ಮ ಹತ್ರಾನೇ ಆ ಮತ್ತೆ ಏನ್ ಅಡ್ಗೆ ಮೇಡಮ್
ಅಡುಿಗೆ ಅದೇ ಈಗ ಸ್ವಪ್ಪ ಸಾರು ಮಾಡಿದಿ ಸಾಯಂಕಾಲ ಏನ್ ಮಾಡೋದಂತ ಪ್ಲಾನ್ ಏನ್ನುೂ ಇಲ್ಲ
ಹಂಗ
ನಾನ್ ವೆಜ್ ಬೇರಕ್ ತಿನ್ಬಾರ್ದು ಅಂತ ನಮ್ಮನರು ಡಿಸೈಡ್ ಮಾಡಿದಿದ್ದಾರೆ ಜಾಸ್ತಿ ತಿನ್ಲೇಬಾರ್ದು ಅ ಮತ್ತ ಏನ್ ಮಾಡದಪ್ಪಾ ಬೇರದ್ ನಮಗ್ ಇಿಡಿಯಲ್ಲ ಏನ್ ಮಾಡ್ಬೇಕು ಅಂತ ಗೊತ್ತಿಲ್ಲ ಮೇಡಮ್ ನಾನ್ ವೆಜ್ ಇವತ್ತು ಏನಾರ ತಲೆಕಾಲ್ ಮಟನ್ ತರ್ಸಿ ಮಾಡತಿದ್ದಿ ಏನ್ ಮಾಡೋದು ಗೊತ್ತಿಲ್ಲ ಮೇಡ್
ಹೌದೌದು
ಅಡಗೆ ಮಾಡದಕ್ಕೆ ಬೇಜಾರ
ಹ್ಮ್ ಎಲ್ಲಾ ಹೆಣ್ಮಕ್ಳಿಗೂ ಅದೇ ಸಮಸ್ಯೆ ಮೇಡಮ್ ಅಡಗೆ ಮಾಡೋದೇ ಹೇಗೆ
ಅಷ್ಟನ್ ತಿಂತಿದ್ವಿ ಈಗ ಅವಳ ನೋದೆ ಅಷ್ಟನ್ ತಿನ್ಬೇಡ್ರಿ ಅಂತ ಹೇಳ್ರಿ ಈ
ಹಾ
ಹ್ಮ್ ಹ್ಮ್ ಮತ್ತೆ ಚಂತಿದ್ವಿ ಅದು ಸ್ಟಾಫು ಸಿೀಕ್ ಸಿಕ್ಕಿ ತಿನ್ಲೇ ಬೇಡ್ರಿ ಇಂತವ್ರಿ ಅಯ್ಯೋ ನಾವ್ ಯಜಮನ್ರು ಅದನ್ನೇ ಪಾಲಸಿ ಅಂತ ಹೇಳ್ತದ್ರ
ಹ್ಮ
ಇಷ್ಟ್ ದಿವಸ ನಮ್ಮ ಯಜಮಾನ್ರು ತಲೆ ಕೆಡಿಸಸ್ಕೊಂಡ್ರಿಲಿಲ್ಲ ಅದ್ ಯಕಕ್ ನಮ್ ತಂಗಿ ವಿಷಯದಾಗ ಅಷ್ಟೊಂದ ತಲೆ ಕೆಡಿಸಸ್ಕೊಂಡವ್ರು
ಹಾ
ಇದೇ ಮಾಡ್ತವ್ರೆ
ಹ್ಮ್ ಹ್ಮ್ ಹ್ಮ್ ಡೈಲಿ ಒಂದು್ ಡಜನ್ ತಿನ್ಬಾರ್ದು ಒ ದಿನಕ್ಕೆ ಎರಡು ತಿನ್ಬೇಕಷ್ಟೇ ಅದರಲ್ಲಿ ಪ್ರೋಟೀನ್ ಇರುತ್ತೆ ನೀವು ಡೈಲಿ ಒಂದ ಡಸನ್ ಮೊಟ್ಟೆ ತಿಂದೆ ಮತ್ ವೀಕ್ ಆಗಿರೋದು ನೀವು ಅದು ಪ್ರೋಟೀನ್ ಇರುತ್ತಲಾ
ಹ್ಮ್
ಬೇಗ ವೆಯ್ಟಟ್ ಲಾಸ್ ಆಗತ್ತೆ
ಹೌದು
ಹೌದು
ಹ ಏನ್ ಮಾಡ ನಾವ್ ತಿಂತೀವಿ ಕತ್ತುಿಸಿ ಚೆನ್ನಾಗಗ್ ತಿಿಂದಳತಿ
ಇಲ್ಲ ಶಿಕ್ಷಣ ಅವ ಹಂಗ ಇದಡ ಮನಲ್ಲ ಹೆಂಗ ಮಾಡಕಿ ಹ್ಮ್
ನೀವು
ನಾವ ಒಂದಸೂ ಮಟ್ಟೆ ಇಲ್ಲ ಏನು ಇಲ್ಲಾ ಏನೇಏನು ತಿನ್ನಲ್ಲ ಮೇಡ್ ಲಿಂಗಯ್ತ್ ಆಗ್ಬಿಟ್ಟು ಎಲ್ಲಾ ಬಿಟ್ಟು ಏನ್ ವರ ಪಡ್ಕಣಕ್ ಈ ತರ ರಥ ಮಾಡ್ತ ದನ್ನ ನನ್ಗಂತೂ ಗೊತ್ತಿಲ್ಲಪ್ಪಾ
ಅಲ್ಲ ನೀವು, ತಿನ್ಬೇಕು ಯಾಕೆ ತಿನ್ನಲ್ಲ ದುಡ್ಡು ಉಳಿಸಸ್ತಿರಾ ಮೇಡಮ್ ನಾವು
ಒಂದ್ ಚಿಕ್ಕ ದುಡ್ಡು ದುಡ್ಡು ಬೇರೆ ಕಡೆಗೆ ಹೆಂಗೋ ಖರ್ಚು ಮಾಡ್ತೀವಿ ದುಡ್ಡು. ದುಡ್ಡಿಂದ ಅಲ್ಲ ಮೇಡಮ್ ನನ್ ತಿನ್ನುಣ್ಣದ್ಕ್ಕೆಲ್ಲ ದುಡ್ಡಿನ ಲೆಕ್ಕಾಕಲ್ಲ. ದೇವರುಗಳಿಗೆ ಏನ್ ಎಡ್ಕಂತೀನಿ ಮೇಡಮ್ ನಾನು ಹಂಗಾಗಿ. ಮೊಟ್ಟೆ ತಿನ್ನಲ್ಲ ಚಿಕನ್ ತಿನ್ನಲ್ಲ ನಮ್ಮ್ ಮನೆ ಒಳಗ ಏನು ಮಾಡಲ್ಲ. ಯ ಚುಖು ಅದಕ್ಕೋಸ್ಕರ ಇಷ್ಟೆಲ್ಲಾ ನಾನ್ ಪೂಜೆ ಪುನಸ್ಕಾರ ಮಾಡ್ಬೇಕಪ್ಪಾ ನೆಡ್ಕಬೇಕಪ್ಪಾ ಅನ್ಸತ್ತ ನಿಮ್ದ ಇಲ್ಲದ್ದು.
ನೀವ್ ರೂಢಿ ಮಾಡ್ಕೊಂಬಂದಿದಿರಾ ಅದ್ರಿಂದ ನಾವ್ ರೂಢಿ ಮಾಡ್ಕೊಂದಂಗ ಇರುತ್ತೆ ನಮ್ ಲೈಫ್.
ನಾವು ಮುಂಚೆ ವಾರದ ಮೂರ್ ಸತಿ ತಿಂತಿದ್ವಿ ಮೇಡಮ್ ನೀವೇನ್ ತಿನ್ನೋದು. ನಾವು ವಾರಕ್ ಒಂದ್ಸರ್ತಿ ಲಿವರು ವಾರಕ್ ಒಂದ್ಸತಿ ತಲೆ ಕಲ್ಸಾರ ವಾರಕ್. ತಿ ಚಿಕನ್ ಮಟನ್. ವಾರಕ್ ನಾಲ್ಕ ಸತಿ ಮಾಡ್ತಿದ್ವು ಎಷ್ಟು ಲಕ್ಷ ಕೋಟಿ ದುಡ ಡ್ದಾಡ್ದ ನಮ್ಮ ಹತ್ರ ಒಂದ ರೂಪಾಯಿ್ ದುಡ್ಡು ಇರ್ತಿಲ್ಲ ಲಕ್ಷ ಲಕ್ಷ ಹಿಡ್ದಾಡ್ತಿದ್ವಿ ಲಾ. ಲಕ್ಷ ಲಕ್ಷ ದುಡ್ ಇದಿದ್ವಿಂದ್ಪಾಯಿ ದುಡ್ಡು ಮನೇಲಿ ಹೇಳ್ತಿರ್ಲಿಲ್ಲ ಅಷ್ಟು ದರಿದ್ರತಿತ್ತು
ಹ- ಹಾ- ಹಾ ಹಾ
ಡಿ- ನೀವು ಅಷ್ಟೇ ಈಗ ಅಬ್ಸರ್ವ್ ಮಾಡಿ ನೋಡ್ರಿ ನೀವು್ ಎಷ್ಟೇ ದುಡಿರೋಂದ ನಿನ್ ಕತ್ ಸಾವಿರ ದುಡಿದ್ರಿ ಒತ್ ಸಾವಿರ ನಿಮ್ಗ್ ಲಾಭಾನೇ ಬರ್ಲಿ ಮನಯಾಗ ಒಂದ್ ರೂಪಾಯಿ ದುಡ್ಡುಡಿಕ್ಕಕ್ ಆಗಲ್ಲ ನಿಮ್ ಕೈಲಿ. ಅಲ್ಲೇದ ಅಲ್ಲೇ ರೇ ನಾಶ ಆಗೋಗುತ್ತೆ ನನ್ ಚಿಕನ್ನು ಅದೆಲ್ಲ ಬಿಟ್ಟ್ಮೇಲೆ ಮೇಡಮ್ ನಾನ್. ನನ್ ಚೆನ್ನಾಗಾಗಿದ್ದು ಸುಳ್ಳಳ ಇದೇನು ಹೌದು ಹಂಗಾಗಿ ಏನ್ ತಿನ್ನದು ಬಿಡತ್ಲಾಗಿ ಅಂತಂದ ಸುಮ್ನ ಅತ್ಲಾಗಿ ತೇಜಿಸ್ಬ ಬಿಟ್ಟಿದಿ. ತಿನ್ನೋದ
ಹ್ಮ್- ಹ್ಮ್ -ನೂ ಎಷ್ಟ್ ಎಷ್ಟು ದುಡಿತ ಇಲ್ಲ ಯಜಮಾನ್ರು.
ಹ್ಮ್- ಏ- ರಾಕ್ಷಸ ಗುಣ ಬರುತ್ತಂತ. ಮತ್ತೆ ಅದು ತಿನ್ಬಾರ್ದು ಡೈಲಿ ಮತ್ತೆ ವಾರಕ್ ಮೂರ್ನಾಕು ಸತಿ ತಿನ್ಬಾರ್ದಂತೆ. ವಾರಕ್ಕೊಂದ್ಸತಿ ತಿಂದ್ರೆ ಪರವಾಗಿಲ್ಲ. ಹ್ಮ್ ನಿಮ್ದೇನ್ ಇವತ್ತು ನಾಳೆ ನಾಳೆ ಅಲೆ ಮಟನ್ ಚಿಕನ್ ಇರ್ಬೇಕ ಹಂಗ್ರೆ.
ನಮದು
ಹ್ಮ್
ಹೌದು ನಾನು ಡೈಲಿ ಇರ್ತಿತ್ತು ಇವಾಗ ಕಂಟ್ರೋಲ್.
ಹ್ಮ್- ಬೈಕಲ್ಲಿ ಹೋಗ್ತೀರಾ ಏನ್ ಆಟದಲ್ಲಿ ಹೋಗ್ತೀರಾ ನೀವು. ಬೈಕಲ್ಲಿ ಹೋಗ್ತೀರಾ ಆಟೋದಲ್ಲಿ ಹೋಗ್ತೀರಾ
ಎಲ್ಲಿಲ್ಲಿ ಮೇಡಮ್
ಹನ್ನ ನೋಡ್ಲಿಕ್ಕೆ ಮೇಡಮ್ ಹಗೆ ಕಟ್ ಮಾಡಿ ಒಂದ್ ನಿಮಿಷ ಕಾಲ್ ಬರ್ತಿದೆ ಮಾಡ್ತೀನಿ.